ಗತಗ
ಮನವ ಫನ್ ತೋತ ನಮಕಥ ಬೆಳಗ್ ಕೊಟರತ್ತ
ಹೊರಕ್ಕೆ ಫರ್ಕ ದ ಕಧರ ರಗ ಕಾಗಿ ನೀತ ಹ ಹ ಅವನು ಚಂತ ಅಲ್ಲಿಿತ
ಏಟಐತಿನಂದ
ಪತ್ತೈತ ಯಾರ ಕಗಳಲಿ ಪ ಬ ಹ್ಮ್
ತ್ರೀ ತ್ರ
ಅ ಹೋಗಲ್ಲ ಮಣ್ಣ ಪಣಿದ ಬಾ ಅಂತ ಹ್ಮ್ ಬರ ನಂತ
ಬ ಬೀರೆ ಬಿೀರೆ ಹೆಚ್ಚ ನೀನ
ಇಲ್ಲ ನೀ ಹಚ್ಚಿದನ ಬರ್ತೇ ಊಗೆ
ಸರಸಗುಮಾರ
ತ್ರೀ ತ್ರೀ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
ಇ .
. ಡಗ್ರಿ .
ಡಿಗ್ರಿ ಪಚ ರಂಗ ಮನೆಂಗತ್ತು
ಹ ಡಿಗ್ರಿ ಮಂದರ್ಕ.
ಎಂಗಂಗ.
ಫಸ್ಟ್ ಇಯರ್ ಮ್ಯಾಗ ಡಿಗ್ರಿ ಫಸ್ಟ್ ಇಯರ್ ಮ ಆಗ್ಯ ಅದಕ್ಕೆ ಮತ್ತೆ. ಸೆಕಂಡ್ ಪಶ್ಚಿಮ ಪಶ್ಚಿಮಮ.
ಸೆಕೆ್ ಪಫ ಬಸ್ರ್ ಕಯತ್ ಒಂದ. ಆಲ್ಲ ಯಾರ್ಕ ಹೇಳ್ದ ಮಾಡಸ ನವು.
ಹೌದಾ. . .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
ಹ್ಮ್ ನಮಕ್ಕೆ ನಿಂತರ. ಕತ್ ಮನಗೆ ಹ .